ಅಲೊ ಹಲೋ ಕೇಸ್ತಿದಿಯ ಸೌಂಡು ಹಾ ಕೇಳ್ ಸದೆ ನೀವು ರೊನಾಲ್ಡೋ ಫ್ಯಾನಾ
ಹೌದೌದು ನಿಮ್ಗ್ ಹೆಂಗ್ ಗೊತ್ತು
ಗೊತ್ತಾಯ್ತಪ್ಪಾ ನೀವು ಮಾತಾಡ್ರಲ್ಲಿ ನಿಮ್ ನೋಡದ್ರಲ್ಲಿ ಗೊತ್ತಾಗತ್ತೆ
ಹೌದು ಮೊನ್ನೆ ಮೀಟಾಗಕ್ ಹೋಗಿದ್ದೆ ನಾನು ಪೋರ್ಚುಗಲ್ಗೆ
ಹಾ ಏನಂದ್ರು
ಆದ್ರೆ ಅವ್ರು ಸಿಗ್ಲೆ ಇಲ್ಲ ಯಾಕಂದ್ರೆ ಅವರು ಹೈ ಲೆವೆಲ್ ಪಾಪುಲರ್ ಅವ್ರರಿಗೆ ಸಿಗ್ಬೇಕಂದ್ರೆ ಎಷ್ಟೋ ಕೋಟ ಒಳ ಮಂದಿ ಬರ್ತಾರೆ ಸಿಗೋಕರಿಗೆ ಆದ್ರೆ ಅದರಲ್ಲಿ ಒಂದ ಇಷ್ಟು ಇಬ್ಬರು ಮೂರ ಅಷ್ಟೇ ಸಿಗಕಾಗುತ್ತದೆ ಸೊ ನಮ ಲಕ್ ಅಸ್ತೆ ನಮ್ಗ ಒಂ ಸಿಗುದದುಲ್ಲ ಈಗ ಮೂರ್ನಾಕು ಆಯ್ತು ನಾವು ಪೋರ್ಚುಗಲ್ ಹೋಗಿ ಬರತ್ತೇನೆ ಆದ್ರ ಇನ್ನನಾದ್ರು ಒಂದ್ಸಲ ಆದ್ರೂ ಮೀಟ್ ಮಾಡಿಲ್ಲ ಅವರಿಗೆ
ಇವಾಗ ಫಿಫಾ ವರ್ಲ್ಡ್ ಕಪ್ ನಡಿತಿದೆ ಗೊತ್ತಾ
ಹಾ ಪೀಪಾ ವರ್ಡ್ ಕಪ್ ಮಾಡಡಿದ್ದಿದೆ ಮತ್ತೆ ಮೆಸಿಯವರ್ ಮೊನ್ನೆ ಮೂರ್ ಆ್ಯಟ್ರಿಕ್ ಹೋಡ್ದಾರೆ ಒಳಗೆ ಗೊತ್ತಿಲ್ಲಾ
ಹಾ ಅಂದ್ರೆ ಅದು ಇವಾಗ ಮೂರ್ ದೇಶ ಅತಿಥಿ ವಹಿಸ್ಕೊಂಡವ್ ದೇಶಗಳ್ ಯಾವ್ಯಾವು
ದೊ ಇದು ಅದು ನಾರ್ತ್ ಅಮೆರಿಕಾ ಕಂಟಿನೆಂಟ್
ಹಾ
ಮತ್ತೆ ಯಾವ್ ಫಸ್ಟ್ ಯಾವದಂದ್ರೆ ಕೆನಡಾ ಬರುತ್ತೆ ಮತ್ತೆ ಅದನಂತರ ಅಮೇರಿಕ ಬರುತ್ತದೆ
ಎಲ್ಲ ಮೆಕ್ಸಿಕೋ ಮೆಕ್ಸಿಕೋ ಯುಎಸ್ ಎ
ಅದೇ ಕೆನಡಾ ಅಮೇರಿಯ ಯ ಯು ಯು ಎಸ್ ಎ
ಹಾ ಮೂರ್ ದೇಶ ಅತಿ ವಹಿಸ್ಕಂದಾವ
ಅದೇ ನಾರ್ತ್ ಅಮೇರಿಕಾ ಕಂಟಿನೆಂಟ್ ಅಂತಾರೆ ಅದಕ್ಕೆ ಮೂರ್ ಕ ಮೂರ್ ದೇಶಗಳ್ ಜರ್ದ್ರ
ಹ್ಮ ಅವತ್ ಓಪನ್ ಆಯ್ತಲ್ಲವ ಹ್ಮ ಹೊಸತಿ ಹೇಳಿ ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ರಲ್ಲ ಬ್ರ್ಯಾಂಡ್ ಓಪನ್ ಮಾಡೋಲ್ಲಿ ಅದ್ರಲ್ಲಿ ಒಂದು ಆಡ ಆಡಿದ್ರು ಆಡ ಯಾವ್ದು
ಹಡ ಅದು ಈ ಸರ್ತಿ ಇದಿರ್ಬೋದು ಅದು ದಾಯಿ ದಾಯಿ
ಹಾ ದಯ ದಯ್ಯ ಅದು ಯಾರು ಆಡಿದ ಯಾರು
ಅದು ನಮ್ಮ ಫೇವ್ರೇಟ್ ಸಿಂಗರ್ ದ ಶಕಿರ ಅವ್ರು
ಶಕೀರ ಅವರ ಗೊತ್ತಾ ನಿಮ್ಗೆ
ಹಾ ಶಕೀರ್ ಅವ್ರ ಸಾಂಗ್ ಬಾಳ ಕೇಳ್ತೇನ ಅವ್ರದು ಅವ್ರದು ವಾಕಾ ವಾಕ ಸಾಂಗ್ ಆಯ್ತು ಮತ್ ಬ್ರೆಜಿಲಿಯೋ ಸಾಂಗಾಯ್ತು ಮತ್ತೆ ಇನ್ನ ಬಾಳ ಸಾಂಗ್ ಆಡಿದಾರ ಅವ್ರು ಅವ್ರ ಸಾಂಗ್ಗೆ ಬಾಳ ತುಂಬಾ ಇಷ್ಟ ಪಡ್ತೇನೆ ನಾನು
ಹೌದಾ ಹೌದಾ ಅದು ಇವಾಗ ನಡೀತಲ್ ತಿಫಾ ವರ್ಲ್ಡ್ ಕಪ್ ಓ ನಡತಾ ಇದೆಲ್ಲ
ಹೌದ್ ಹೇಳ ಇದು ಇರ್ಬೋದು ಒಂದು ಅ ಅದ್ನಾರ್ ಅದ್ನೋಲ್ ಅವರ್ತಿ ಇರ್ಬೋದ
ಇಲ್ಲ ಇಲ್ಲ ಅದು ಇಲ್ಲ ಎಪ್ಪತ್ ಮೂರನೇ ಆೃತ್ತಿ ಅದು ಎಪ್ಪತ್ತಲ್ಲಿ ಇಪ್ಪತ್ತ್ ಮೂರನೇ ಇಪ್ಪತ್ತ್ ಮೂೂರನೇ ಅವೃತ್ತ ಹ್ಮ ಇಪ್ಪತ್ತೆರನೇ ಇಪ್ಪತ್ತೆರನೇ ಅವೃ ಲ್ಲಿ ಯಾವ ದೇಶ ಅಂದ್ರೆ ಚಾಂಪಿಯನ್ ಆಗಿತ್ತು
ಅದು ಇದು ಒ ಅದು ಇದು ಏನ ಏನ್ ಚಂಬಿತ್ಗಾಗಿದೆ ಅಂದ್ರ ಕತಾರ್ಲ್ಲಿ ನಡದತ್ತಲ್ಲ ಅದು ವಾಸಲ ಮತ್ತೆ ಅದು ಅಜಂಟನ ನ್ ಆಗಿಲ್ಲ
ಹಾ ಕರೆಕ್ಟ್ ಅರ್ಜೆಂಟೀನಾ ರನ್ನ ಹಾಫ್ ಅದ್ರ ಅದ್ರ ಜೊತೆ ಯಾವ್ದ ಸೋತಿದ್ದ ಯಾವ್ದ
ಆ ರನ್ನರ್ ಅಪ್ ರನ್ನರಾಫ್ ಇರ್ಬೋದು ದಕ್ಷಿಣ ಕೊರಿಯಾ ಇರ್ಬೋದಾ ಬ್ರಾಜಿಲ್ ಇರ್ಬೋದಾ
ದಕ್ಷಿಣ ಆಫ್ರಿಕಾಬೋದ
ಅದೇ ಮೆಸ್ಸಿಯವರು ಇರ್ತಾರಲ್ಲ ಅವ್ರು ಎಲ್ಲಿ ಯಾವವುದೇಟೀಮ ನಲ್ಲಿ ಇರ್ಲಿ ಅವ್ರ ಕೆಲ್ಸ ಕೊಡ್ತಾರೆ ಹಾ ನೋಡ ಐಫೋಟ್ ಇದಾರೆ ಅವರು ಆದ್ರೆ ಅವರು ಆಟ ಮಾತ್ರ ಸಕ್ಕತ್ತಾಗಿ ಆಡ್ತಾರೆ ಅವ್ರು ನಮ ಇಂಡ್ಯಕ್ಕೂ ಕೂಡ ಬಂದಿದ್ರಲ್ಲ ಗೊತ್ತಿದ್ರಲ್ಲ ಅವರು
ಅವದ ಪ್ರತಿಮೆ ಕೂಡ ಮಾಡಿದಾರಪ್ಪ ಕರಳದಲ್ಲಿ
ಹಾ ಕೇರಳದಲ್ಲಿ ಅವರು ಪ್ರತಿಮೆ ಕೂಡ ಮಾಡಿದ್ದಾರೆ ಮತ್ತೆ ಈಗ ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋ ಯಾರ ಇದಾರೆ ಅಂದ್ರೆ ಫಸ್ಟ್ ವಿರಾಟ್ ಕೊಹ್ಲಿ ಇದ್ದಾರೆ ಸೆಕೆಂಡ್ ಯಾರಗಿದ್ದಾರೆ ಅಂತಂದ್ರೆ ಮೆಸ್ಸಿಗೆ ಇದ್ದಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದೆ ಅಲ್ಲ ತಮಿಳ್ನಾಡು ಕೇರಳ ಇದೆ ಅಲ್ಲ
ಹ್ಮ ಹ
ಅತಿ ಹೆಚ್ಚು ಅಲ್ಲಿ ಕ್ರಿಕೆಟ್ ನೋಡೋದಿಲ್ಲ ಅಲ್ಲಿ ಪುಟ್ಬಾಲ್ ನೋಡ್ತಾರೆ ಅಲ್ಲಿ
ಹೌದಾ ಇಲ್ಲಿ ನಮ್ ಜ ನಮ್ ಜನನ್ ಜಾಸ್ತಿ ಕ್ರಿಕೆಟ್ ನೋಡ್ತಾ ಇರೋದು ಇವಾಗ
ಅದು ಯಾಕಂದ್ರೆ ನಮ್ ಜನ ಮಡ್ ಜನ ಅದಾರ ಸ್ವಲ್ಪ
ನಿಜ ನೀ ಹೇಳದು ಕೂಡ ನಿಜ ಇಲ್ಲ ಕ್ರಿಕೆಟ್ ಅಲ್ಲಿ ಏನಿದೆಪ್ಪಾ ಅಂದ್ರೆ ಹನ್ನೊಂದ್ ಜನ ಆಟ ಆಡೋದು ಹನ್ನೊಂದ್ರಲ್ಲಿ ಜನ ಹನ್ನೊಂದು ಜನದಲ್ಲಿ ಅಂದ್ರೆ ಬರ ನಿಂತ್ಕೊಂಡ್ ನೋಡತಾರ ಎಲ್ರು ಅದು ಫುಟ್ಬಾಲ್ ಅಂದ್ರೆ ಓಡ್ಬೇಕಲ್ಲ ರನ್ನಿಂಗ್ ಆಗುತ್ತೆ ಎಕ್ಸರ್ಸೈಸ್ ಆಗುತ್ತೆ ಎಲ್ಲ ಆಗುತ್ತೆ
ಫುಟ್ಬಾಲ್ ಅಲ್ಲಿ ಎಲ್ಲರೂ ಕೂಡ ತಿರುಗಾಡ್ದ ಇರುತ್ತೆ ಎಲ್ಲರೂ ಕೂಡ ವರ್ಕ್ ಮಾಡೋದಿ ಇರುತ್ತೆ ಆದ್ರೆ ಅದೇ ಕ್ರಿಕೆಟನಲ್ಲಿ ಬಾಲರ್ ಒಬ್ಬ ವರ್ಕ್ ಮಾಡ್ತಾನೆ ಬ್ಯಾಟಿಂಗ್ ಒಬ್ಬ ವರ್ಕ್ ಮಾಡ್ತಾರೆ ಲೈಬ್ರ ವರ್ಕ್ ಮಾಡದುದ ಅಲ್ಲಿ ಹೌದು ಇನ್ನ ಬಾಕಿ ಪ್ಲೇಯರ್ಸ್ ಏನ್ರ್ತಾರೆ ಅವ್ರು ಅಷ್ಟೇ ಬಾಯಿ ನೋಡ್ಕೊಂಡ ಕೊಡ್ಬೇಕು
ಹ್ಮ್ ಹ್ಮ್ ನಿಜ ಇದು ಫುಟ್ಬಾಲ್ ಆದಾರ ಫುಟ್ಬಾಲ್ ಯಾವ ದೇಶದ ಅದು ಗೇಮು ಎಲ್ಲಿಂದ ಸ್ಟಾರ್ಟ್ ಆಗಿದ್ದು
ಅದು ಬ್ರೆಜಿಲ್ ಅಲ್ಲ
ಬ್ರೆಜಿಲ್ ಅಂತಾನ ಫುಟ್ಬಾಲ್
ಹಾ ಬಜಲಲ್ಲೇ ಬದು ಹುಟ್ಟಿದ್ದು ಬಂದ್
ಅಂದೆ ಫುಟ್ಬಾಲ್ ಅಲ್ಲಿ ಇಷ್ಟ ಜನ ಇರೋದು ಆಡ್ಗಾರರು
ಆಡುಗಾರು ಹನ್ನೊಂದ ಪ್ಲೇಯರ್ ಇರ್ತಾರ
ಅಂದಂಗಳಾರಾ ಅಂದ್ರೆ ಫುಟ್ಬಾಲ್ ಸಂಬಂಧ ಒಟ್ಟಿಗೆ ಯಾವ್ದ ಟ್ರೋಫಿ ಗತ್ತಾ ನಿಮ್ಗೆ
ಹನು
ಫುಟ್ಬಾಲ್ ಅಂದ್ರೆ ಟ್ರೋಫಿ ಈ ತರ ಹಜಾರ ಟ್ರೋಫಿ
ಹಾ ಪೀಪಾ ಹೊಡ್ಕಪ್ ಕೊಡ್ತಾರಲ್ಲ
ಹ ಮಾದನ್ ಕೊಡ್ತಾರ ಪೀಪಾ ವರ್ಲ್ಡ್ ಕಪ್ ಅಂದ್ರೆ ಡೂರಂಡ್
ಹಾ ಡೂರನ್ ಕಪ್ ಕೊಡ್ತಾರೆ ಮತ್ತೆ ಮತ್ತೆ ಅಯ್ಯೋ ಯು ಇನ್ನೊಂದು ಏನಿದೆ ಹೇಳಕ್ಕ ಆಗಲ್ಲ ಅದು ಯು ಎಫ್ ಎಫ್ ಓ ಅಂತೇಳಿ ಏನಿದೆ
ಹ್ಮ ಹೌದಾ ಅಂದ್ರೆ ಅದು ಯಾವಾಗ್ಲ ಸ್ಟಾರ್ಟ್ ಆಗಿದ್ದದು ಫಿಫಾ ವರ್ಲ್ಡ್ ಕಪ್ ಯಾವಲ್ಲಿ ಸ್ಟಾರ್ಟ್ ಮಾಡಿದ್ದು
ಎಲ್ಲಿ ಇದ್ರಲ್ಲಿ ಇಪ್ಪಿ ಪೋಡ್ಕಪ್ಪಾ
ಹಾ ಯಾವಾಗ್ಲೂ ಸ್ಟಾರ್ಟ್ ಮಾಡಿದ್ದು
ಎರಡ್ ಸಾವರದ ಹದ್ಾರು ಇರ್ಬೋದಾ
ಇಲ್ಲ ಅದು ಹತ್ತೊಂಬನೂರ ಐವತ್ತೊಂದರಿಂದ ಸ್ಟಾರ್ಟ್ ಮಾಡಿದ್ದು ಫಿಪೋ ವರ್ಲ್ಡ್ ಕಪ್
ಹೌದಾ
ಆದ್ರೆ ಎಷ್ಟು ವರ್ಷಗೂಮ್ಮ ನಡುತ್ತೆ ಅದ
ಅದು ಮೂರು ವರ್ಷಕೊಮ್ಮೆನೆ ನಡ್ತ ಅಲ್ಲಾ
ಇಲ್ಲ ಇಲ್ಲ ನಾಲ್ಕಕ್ ವರ್ಷಕ್ಕೊಮ್ಮೆ ಎರಡ್ ಸಾವಿರ ಇತ್ತರ್ರ ನಡೆಸತದು
ಹೌದು ರೈತ ಆ್ತ ನಾ ಕಮಿಷನ್ ನತ ಯಾದು ಅದು ಮೊದಲು ಯಾವ ದೇಶ ಇದಲ್ಲ ಕಪ್ಪದು
ಅದು ಯಾವ ದ ವಿಷಯ ಫಸ್ಟು ನಿಮ್ ನೆನಪಾಗ್ತಲ್ಲ ಓದಿದ ಇನ ಅಂತ ತೆನಪಿಲ್ಲ
ಕೂಡ ಹದ ನನ್ ಬರಲ್ಲ ನವುನು ಕೂಡ ಹ್ಮ್
ನೋಡ್ಬೇಕು ದಿನಾಲು ನ್ಯೂಸ್ ಪೇಪರ್ ಅದು ದ್ಬೇಕು ಗೊತ್ತಾಗುತ್ತೆ ಪೇಪರ್ ಅಲ್ಲಿ ಬರುತ್ತೆ ಯಾವ ದೇಶ
ಹೌದೌದು ಎಲ್ಲಾಂದ್ರೆ ಮತ್ತ ಗೊತ್ತ ಅನ್ಪೋಗ್ ಬಿಡ್ತದೆ ಯೋೀನ್ ಮಾಡ್ತರ್ಬೇಕು ಅದಕ್ಕೆ
ಹೌದಾ ಇವಾಗ ರೊನಾಲ್ಡೋ ಅವರಲ್ಲ ರೊನಾಲ್ಡೋ ಯಾವ್ ದೇಶ ಅವರದುು
ರೋನಾಲ್ಡೋ ಇದು ಪೋರ್ಚುಗಲ್
ಪೋರ್ಚುಗಲ್ ಅದರ್ದು ರಾಜಧಾನಿ ಯಾವದು
ಪೋರ್ಚುಗಲ್ ಅಜ್ಮನ್ ಇದು ಮ್ಯಾಡ್ರಿಡ್ ಇದೆ
ಹೌದು ಸ್ಪೇನ್ ಮ್ಯಾಂಡ್ರಿಡ್ ಅದು
ಹ ಸ್ೇನ್ ಮಾಡ್ರಿ ಪೋರ್ಚುಗಲ್ದು ಲಿಸ್ಬನ್ ಏ
ಹಾ ಲಿಿಸಬಾನ್ ಇದೆ ಮತ್ತೆ ಮೆಸ್ಸಿ ಅವ ಯಾವ ಯಾವ್ದ ಯಾವಕಂ್ರಿ
ಮೆಸ್ಸಿ ಅವರು ಅರ್ಜೆಂಟೀನಾ ಕಂಟ್ರಿ ಅವ್ರದುು
ಎಲ್ಲ ಸರಿ ಕೇಳಿದೆೇವ್ರಿ ಯಾವ ದೇಶದಮ ಗೊತ್ತಿರ್ಬೇಕು
ಹೌದ ಹೌದು ಗೊತ್ತಿರ್ಬೇಕು
ಅಂದ್ರೆಗಾಗಫುಟ್ಬಾಲ್ ಎಲ್ಲ ಗಲ್ಲ ಅಲ್ಲಿ ಆದಲ್ಲಿ ಶಬ್ದಗಳು ಬರ್ತಾರೆ ಶಬ್ದ ಗೊತ್ತಾ ಯಾವ ಶಬ್ದ ಬರ್ತಾರ ಅಂತ
ಹಾ ಸ್ದವಳ ಫ್ರೀಕಿಕ್ಂತೇಳಿ ನಮ್ಗೆ ಗೊತ್ತಿದೆ ್ರೀಕಿಕೊಂಡ ಗೊತ್ತಿದೆ ಮತ್ತೆ ಮತ್ತೆ ಇನ್ನು ಅಷ್ಟೊನ್ ಗೊತ್ತಿಲ್ಪಾ ಇನ್ನ ಸ್ವಲ್ಪ ಓದಿನ ಅಂದ್ರೆ ಅಂಪಿಿಲ್ಲ ಅಷ್ಟೇ ಹಾ ಪೆನಾಲ್ಟಿ ಒಂದು್ ಕೊಡ್ತಾರೆ
ಪಫೆನಾಲ್ಟಿ ಒಂಗ್ ಕೊಡ್ತಾರ ಮತ್ತೆ ಯ ಕ
ಹಾ ಹೇಕ
ಹ್ಮ್
ಮತ್ತೆ
ಮತ್ತೆ ಜಾಸ್ತಿ ಪದ ನೆನ್ಪಾತಲ್ಲ ಅದ್ರಲ್ಲಿ
ಹೌದೌದ ಮೇ ಬರಲ್ರಿದು
ನಮ್ಮ ಇಂಡಿಯಾದವ್ ಅ್ರೆ ನಮ ನಮ್ ಭಾರತ ದೇಶಕ್ಕೆ ಜಾಸ್ತಿ ಜನ ಆಡಲ್ಲ ನ ಕ್ರಿಕೆಟ್ ಇದು ಫುಟ್ಬಾಲ್ ಆಡಲ್ವ ನಮ್ಮ ಭಾರತ ದೇಶದಾರು
ಇಲ್ಲ ನಮ್ಮ ಭಾರತ ದೇಶದ ಒಂದು ಇನ್ನವರ್ಗಾದ್ರೂ ಅಲ್ಲಿ ತಂಡ ಇಲ್ಲ ಪಫೀಫಾ ವರ್ಲ್ಡ್ ಕಪ್ ನಲ್ಲಿ ಇನ್ನವರೆಗಾದ್ೂ
ಹ್ಮ್
ಒಂದು ನೂರ ನಲವತ್ ಕೋಟಿ ಜನಸಂಖ್ಯೆಯಲ್ಲಿ ನಾವು ಇಡೀ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿ ಜನಸಂಖ್ಯಲ್ಲ ಇದ್ರು ಕೂಡ ನಮ್ದ ಒಂದು ಟೀಮ್ ಅನ್ನೊಂದು ಮಂದಿ ಇಲ್ಲ ಅಲ್ಲಿ ಒಂದ್ ಸ್ೀಪಾ ವರ್ಡ್ ಕಪ್ನಲ್ಲಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶನ ಎಷ್ಟು ಹಿಂದ ಕುಳ್ದಿದೆ ಅಂತ ಹೇಳಿ
ಅಂದ್ರೆ ಇವಾಗದ ಈ ಸಾಹಿತಿ ಅಂದ್ರೆ ನಾವತ್ತೆಂಟು ದೇಶಗಳು ಭಾಗವಹಿಸಿದಾವೆ
ಇಲ್ಲ ಇಲ್ಲ ನವತ್ತೆಂಟು ದಿವಸ ವಾಾಸಲಲ್ ಆಿತ್ತು ಅದು ವಾತ್ಸಲ ಎರಡ್ ಸಿರದ ಇಪ್ಪತ್ತೆರಡರಲ್ಲಿ ಇವಾಗ ಒಂದು ನೂರ ಹ ನವತ್ತತ್ಂಟ ಟಮ ಇದೆ ಆದ್ರೆ ಒಂದ ನೂರ ಎರ ಮ್ಯಾಚ್ ಆಡ್ತ ಒಂದ ನೂರ ಏಳ್ ಮ್ಯಾಚ್ ಆಡ್ತಾರೆ
ಹ ಅದೇ ನಲವತ್ತೆಂಟು ದೇಶ ಹದ್ ವರ್ಷ ಹೋದ ವರ್ಷ ಮೂವತ್ತಾರು ದೇಶಗಳಿದ್ವು
ಹೌದೌದು
ನಮ್ ಇಂಡಿಯಾ ಯಾಕದ್ರಲ್ಲಿ ಹೋಗಿಲ್ಲ ಭಾಗವಹಿಸಿನ
ಯಾಕಂತಂದ್ರೆ ನಮ್ ಇಂಡಿಯಾದಲ್ಲಿ ಅದಕ್ಕೆ ಸಪೋರ್ಟ್ ಮಾಡರು ಇಲ್ಲ
ಮತ್ತೆ ನಮ್ ನಪ ನಂಬಲ್ಲಿ ಕೂಡ ಇದ್ದಾರಲ್ಲ ಮತ್ತೆ
ಹಾ ನಂಬಲ್ಲಿ ಕೂಡ ಇದಾರಲ್ಲ ಸುನೀಲ್ ಸುನಿಲ್ ಛತ್ರಿ ಆಯ್ತು ಮತ್ತೆೇಏನೊಬ್ಬರಿನ ಜಾಸ್ತಿ ಮಂದ ಇದಿದ್ದಾರೆಾರೆ ಆದ್ರಷ್ಟು ಫೇಮಸ್ ಯಾಕಿಲ್ಲ ಅಂತಂದ್ರೆ ನಲ್ಲಿ ಅದಕ್ಕೆ ಸಪೋರ್ಟೇ ಮಾಡೋದಿಲ್ಲ ಯಾರು ಕೂಡ ಅದೇ ಬರ ಕ್ರಿಕೆಟ್ ಅಷ್ಟೇ ಹಚ್ಚಿಡ್ತಾರೆ ನಂಬಲ್ಲಿ ಸೊ ಹಾಗಾಗಿ ಅದು ನಂಬಲ್ಲಿ ಆದ ಆಟ ನಮ್ಮಲ್ಲಿ ಬೆಳೆದಿಲ್ಲ
ಹ್ಮ್ ಅದ ಫುಟ್ಬಾಲ್ ಬೆಳಸಾಕ್ಬ ಅದು ಒಲಿಂಪಿಕ್ ಗೇಮ್ ಇದೆ ಫುಟ್ಬಾಲ್
ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಆಟವಾಡ್ತದಂತಹ ಗೇಮ್ ಯಾವ್ದಂತಂದ್ರೆ ಅದೇ ಫುಟ್ಬಾಲ್ ಇದೆ ಫುಟ್ಬಾಾಲೇ ಮರ್ತ ಬಿಟ್ಟವಿ ನಾವು ಇಂಡಿಯಾದಲ್ಲಿ ನಾವು
ಬರೇ ಅಂದ್ರೆ ನ ಬ್ರಿಟಿಷ್ ತಂದಿರರುವ ಗೇಮ್ ಅನ್ನ ಮಾಡ್ತಿದ್ ಇವಾಗ ಇಂಗ್ಲೆಂಡ್ ಇಂಗ್ಲೆಂಡ್್ರ ಮ ಇಲ್ಲಿ ಆಡ್ತದೆ
ಹ್ಮ ಎಲ್ಲ ಏನ್ ಮಾಡಕ್ ಆಗಲ್ಲ ಎಲ್ಲ ಪ್ರಭಾವ
ಹೌದಾ ಮೊನ್ನೆ ಐ ಪಿ ಎಲ್ ಚಾಂಪಿಯನ್ ಆಯ್ತಲ್ಲ ಇ ಐ ಪಿ ಎಲ್
ಏನು
ಆಐಪಿಎಲ್ ಚಾಮಂಪಿಯನ್ ಮ ಆರ್ಸ
ಹಾ ಆ ರ ಸಿ ಬಿ ಯತಲ
ಅದು ಎಷ್ಟನೇ ಅವರದ್ದ ಆಾಗಿತ್ತು ಅದು ಗೇಮು
ಹಲೋ
ಎಷ್ಟನೇ ಆವೃತ್ತಿ ಆಗಿತದು ಐ ಪಿ ಎಲ್ ಚಾಂಪಿಯನ್ ಆಯ್ತಲ್ಲ ಆರ್ಸ ಬಿ
ಈಗ ಹೇಳು
ಮೊನ್ನೆ ಐ ಪಿ ಎಲ್ ಆಯ್ತಲ್ಲಾ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗು ಅ್ರಲ್ಲಿ ಅದ್ರಲ್ಲಿ ಆರ್ ಸಿ ಚಾಂಪಿಯನ್ ಆಗಿ ಹೊರ ಹೊಮ್ಮ್ಿರ್ತ್ತಲ್ವಾ
ಹಾ ಆಯು ಹೌದು
ಎಷ್ಟನೇ ಯಾವ ರೀತಿ ಆಗಿತ್ತು
ಅದು ಇಪ್ಪತ್ತ್ ಮೂರನೇ ಅವ್ರತ್ತ ಇರ್ಬೋದು
ಎಷ್ಣ ಇಲ್ಲ ಇಲ್ಲ ಅದ ಹತ್ತೊಂಬತ್ತನೇ ಅವರುತ್ತಿ
ಹೌದಾ
ಹ್ಮ್ ಅಂದ್ರೆ ಅದ್ರ ಯಾವ ಯಾವ ಯಾವ್ ಟೀಮ್ ಸೋಲ್ಸಿ ಚಾಂಪಿಯನ್ ಆಯತು ಆರ್ಸಗ
ಆರ್‌ಸಿಬಿ ನಾ
ಹ್ಮ
ಗುಜರಾತ್ಗೆ ಸೋರ್ಸ್ ಆಯ್ತು
ಗುಜರಾತ್ ನಾಯಕ್ ಯಾರಾದ್ರು
ಸುಬ್್ಮನ್ ಗಿಲ ಅಂತ ಹೇಳಿದ್ರಲ್ಲ
ಹೌದ ಈ ಕಡೆ ಆರ್ ಸಿ ಬಿ ಕಡೆ
ಆರ್‌ಸಿಬಿ ಕಡೆ ಇದು ರಜತ್ ಪಟ್ಟಿದಾರ ಇದ್ದಲ್ಲ
ಹೌದದ್ರಲ್ಲಿ ಆರೆಂಜ್ ಕ್ಯಾಪ್ ಯಾರ್ತಂದ್ರು ಮತ್ತೆ ಪರ್ಪಲ್ ಕ್ಯಾಪ್ ಯಾರ್ತಂದ್ರು?
ಆರೇಂಜ್ ಕ್ಯಾಪು ಅರೆೇಂಜ್ ಕ್ಯಾಪು ಇವ್ರು ಅವ್ರ್ ಹೆಸ್ರು ಏನಿದ್ಯಲ್ಲಾ
ತಿರುವಂಶಿ ಅವ್ರಿಗೂ
ಆ ಹಾಂ ಹಾ ವೈಭವ್ ಸೂರ್ಯವಂಶಿ ಇದ್ದಾರೆ. ಪರ್ಪಲ್ ಕ್ಯಾಪ್ ಅಂದ್ರೆ ಇದು ಇವನು ರಬಡ ರಬಡ
ಹ್ಮ್
ಹೌದಾ?
ಮತ್ತೆ ಪ್ಲೇಯರ್ ಆಫ್ ದ ಮ್ಯಾಚ್ ಅಂದ್ರೆ ವಿರಾಟ್ ಕೊಹ್ಲಿ.
ವಿರಾಟ್ ಕೊಹ್ಲಿ ಬಂದ್ರೇನು ಆಯ್ತು.
ಅದ್ರಲ್ ಅಮೌಂಟ್ ಏನಾದ್ರೂ ಗೊತ್ತಾ ನಿಮ್ಗೆ ಮ್ಯಾಚ್ ಮೊನ್ನೆ ಮ್ಯಾಚ್ ಆಯ್ತಲ್ಲ ದುಡ್ಡು?
ಅದು ಇಪ್ಪತ್ತೈದ್ ಲಕ್ಷ ಏನೊ ಇದೆ ವಿನ್ನರ್ಗೆ.
ಹೌದಾ ಆಮೇಲ್ ಕಾಲ್ ಮಾಡ್ಲ ಒಂದ್ ಕಾಲ್ ಬರ್ತಿದೆ?
ಹೌದಾ ಸರಿ ಸರಿ.